ಎಲ್ಲಿಗ ಹೊಗ್ ಚೆನ್ನಾಗ ಇದ್ದೀನಿ.
ನೀ ಏನ್ ಮಾಡುತ್ತೀರಿ.
ನಾನು ಸಮಯಾ ಕಳಿಯುತ್ತಿದ್ದೇನೆ ಕೂತಕೊಂಡು.
ಸುಮ್ಮನೆ ಕುಳಿತುಕೊಂಡು ಸಮಯ ಕಳ್ಹಿಯುತ್ತಿತ್ತಿರೇ.
ಹೌದು ನೀವ ಏನು ಮಾಡತಿದ್ದೀರಾ.
ಎಷ್ಟೇ ಸುಮ್ಮನೆ ಕೂತಿದ್ದೆ. ಪ್ರಕೃತಿ ಕರೆಯುವುದು ಎನ್. ದು ಎದ್ದು ಆಚು ಕಡೆ ಬಂದೆ.
ಆಆಹ್ ಹಹ್ಹಹ್. ಪ್ರಕೃತಿ.
ಮತ್ತೆ ಏನು ಸಮಾಚಾರಾ.
ಪ್ರಕೃತಿ ಹೇಗೆ ಇದೆ ಎಂದು ಸ್ವಲ್ಪ ವಿವರಿಸುತ್ತೀರಾ.
ಹಾ ಈಗ ತುಂಬಾ ಬಿಸಿಲ ಉಂಟು.
ಆ.
ಹ್ಮ್ ಆ ಕಡೆ ಮಳೆ ಬೀಳುತ್ತಿದೆಯೇ.
ಇಲ್ಲಾ. ನಿಮ್ಮ ಕಡೆ ಬೆಳಿತಿದ್ದೀಯೆ.
ನಿನ್ನೆಯಂತೂ ಭಾರಿ ಮಳೆ ಬಿತ್ತು.
ಆ.
ಹ್ಮ್.
ನಿನ್ನೆ ನಮ್ಮ ಶಾಲೆಯಿಂನ್‌ ಅ ನಮ್ಮ ಕ್ವಾಲೇಜಿನಿಂದಾ.
ಹ್ಮ್.
ನಮ್ಮ ಕೊಠಡಿಗೆ ಬರಬೇಕಾದರೆೆ. ನಮ್ಮ ಕ್ವಾಲೇಜಿನ. ನಲ್ಲಿ ಮಳೆ ಬೀಳುತ್ತಿತ್ತು.
ಹ್ಮ್.
ಮೆಜೆಸ್ಟಿಕ್ ಅಲ್ಲಿ ಅಲ್ಲಿ ಮಳೆ ಇಲ್ಲಾ.
ಹ್ಮ್.
ಹಾ ಇಂತಾ ವಿಚಿತ್ರ ನೋಡಿ.
ಹೌದು ಹ್ಮ ಅದು ಹಾಗೆ.
ಅದು ಮೋಡ ಕವಿದ ವಾತಾವರಣಾ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರುವುದ. ದಿಲ್ಲಾ ವಲ್ಲಾ. ಹಾ ಅದಕ್ಕೆೆ.
ನಿಮ್ ನಿಮಗೆ ಹೊಲಾ ಉಂಟಾ.
ಹಾ ಇದೆ ನಮ್. ನಮ್ಮ ಹೊಲಾ ಉಂಟು ಬಟ್ ಆದರೆ ಜಾಸ್. ಜಾಸ್ತಿ ಇಲ್ಲಾ ಕಡಿಮೆ ಇದೆ.
ಹಾ ಏನಾದ್ರೂ ಬೆಳೆಯುತ್ತೀವೆ.
ಹಾ ರಾಗಿ ಬೆಳೆಯುತ್ತೇವೆ. ಪಾರಾ ಫುಲ್ಲು. ಅಂದರೇ.
ಗೊತ್ತು ಗೊತ್ತು ಪರಾಮಿಲ್ಲ ಸುವಿಗೆ ಆಗ್ತಾರೆ ಎಲ್ವಾ ಅದನ್ನು ನೀವೇ ತೆಗೆದುಕೊಳ್ಳ್ ತ್ತಿರಾ ಅಥವಾ ಮಾರ್ಬಿಡ್ತೀರಾ.
ಇಲ್ಲ ಇಲ್ಲ ಜಾಸ್ತಿ ನಾವು ಬೆಳೆಯೋದಿಲ್ಲ.
ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳೆದುಕೊಳ್ಳುತ್ತಿರೆ. ಹ್ಮ್
ಜೋಳ ಹಾಕ್ ತಿದ್ರೆ ಮೊದ ಲು ಈಗ ಹಸು ಏನು ಜಾಸ್ತಿ ಇಲ್ಲಲ್ವಾ.
ಹ್ಮ್
ಅದಕ್ಕೋಸ್ಕರಾ
ಎಷ್ಟು ಹಸು ಉಂಟು ನಿಮ್ಮ ಮನೆಯಲ್ಲಿ.
ಮೊದಲು ಇದ್ದವು ಈಗ ಹಸು ಇಲ್ಲ ಕರು ಇದೆ ಅಷ್ಟೆ.
ಹೌದೇ ಹಸುವನ್ನು ಮಾರಿಬಿಟ್ಟರೆ
ಮಾರಿಬಿಟ್ಟಿ
ಹ್ಮ್ ಹ್ಮ್್ಮ್
ಹ್ಮ್
ಮತ್ತೆ ಹೇನು ಸಮಾಚಾರ. ಅಪ್ಪ ಅಮ್ಮ ಎಲ್ಲಾ ಹೇಗಿ ತ್ತಾರೆ.
ಚೆನ್ನಗಿದ್ದಾರೆ ನಿಮ್ಮ ಮನೆಯಲ್ಲಿ
ಮನೇಲ್ಲು ಎಲ್ಲಾರೂ ಚೆನ್ನಾಗಿದ್ದ್ ದರೆ.
ಹ ಹಾ ಹೋಗುತ್ತೇನೆ ಸಮಯ ಸಿಕ್ಕಾಗ.
ನಮ್ಮ ಧ್ವನಿ ಕೇಳುತ್ತಿದೆಯ ನಿಮಗೆ
ಹಾ ಕೇಳಿಸುತ್ತಿದ್ದೆ ನಿಮಗೆ.
ನನಗೂ ಈಗ ಕೇಳುತ್ತಿದೆ. ಹಾ ಕೇಳುತ್ತಿದೆ.
ಹ್ಮ ನೀವು ಎಲ್ಲಿಗೆ ಎಲ್ಲಿಗೆ ಹೋಗಿದ್ದೀರಾ ಪ್ರವಾಸಕ್ಕೆ ನನ್ನ ಧ್ವನಿ ಕೇಳಿಸುತ್ತಿದೆಯೆ ಈಗ ಈಗ ಕೇಳಿಸುತ್ತಿದೆಯೇ?
ಈಗ ಒಮ್ಮೆ ಮಾತನಾಡಿ.
ಕೇಳುತ್ತಿದೆಯೇ ನನ್ನ ಧ್ವನಿ.
ಹಾ ನೀವು ಎಲ್ಲಿಗಾದರೂ ಪ್ರವಾಸಕ್ ಕ್ಕೆ ಹೋಗಿರುವ
ನೀವು ಹೇಳಿ ನಿಮ್ಮ ಅನುಭವವನ್ನು ನಾನು ನಂತರ ಹೇಳುತ್ತೇನೆ.
ಆ ಯಾವ ಪ್ರವಾಸದ ಬಗ್ಗೆ ಹೇಳಲಿ?
ಹಾ ನೀವು ಯಾವ ಯಾವ ಕಡೆ ಎಲ್ಲ ಹೋಗಿದ್ದೀರಿ ಪ್ರವಾಸಕ್ಕೆ?
ಆ ನಂದಿ ಬೆಟ್ಟಕ್ಕೆ ಹೋಗಿದ್ದೇನೆ.
ಹೌದೇ ಚ ಚೆನ್ನಾಗಿದೆಯೆ? ಒಂದು ಜಾಗ
ಹ ತುಂಬಾ ಚೆನ್ನಾಗಿದೆ ಆ ತಳಕ್ಕೆ ಮಳೆಗಾಲದಲ್ಲಿಂತ ಚಳಿಗಾಲದಲ್ಲಿ ಹೋದರೆ ಉತ್ತಮ.
ಹೌದ್-
ಮೋಡ ಕವಿದ ವಾತಾವರಣದಲ್ಲಿ
ಹ್ಮ್ ಹ್ಮ ಬೆಟ್ಟ ಅಂತೆ ಹೌದು.
ಹ ಬೆಟ್ಟದ ಮೇಲೆ ಇರೋದು. ಮುಂಜಾನೆ ಬೇಗ ಬಿಟ್ಟರೆ
ನೀವು ನೀವುನು ನಿಮ್ಮ ಕುಟುಂಬದ ಜೊತೆ ಹೋಗಿದ್ದೀರಿ ಅಥವಾ ನಿಮ್ಮ ಗೆಳತಿಯರ ಜೊತೆ ಹೋಗಿದ್ದೀರಿ?
ಇಬ್ಬರ ಜೊತೆನು ಹೋಗಿದ್ದ್
ಓ ಎರಡು ಬಾರಿ ಹೋಗಿದ್ ದ್ದೀರೀ.
ಹೌದು. ಒ ಮೊದಲ ಬಾರಿ ನಾವು ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದೆ.
ಹ್ಮ್
ನಂತರ ಗಾಡಿಯಲ್ಲಿ ನಮ್ಮ ಕುಟುಂಬವರ ಜೊತೆ ಹೋಗಿದ್ದೆ.
ಹೌದೇ?
ಹೌದು. ಆದ ತ್ತೆ ನಾನು ನಮ್ಮ ಸ್ನೇಹಿತರ ಜೊತೆ ಹೋದಾಗ ಆ ಸಮಯ ತಡವಾಗಿತ್ತು.
ಹ್ಮ್
ಹನ್ನೆರಡು ಗಂಟೆ ಹನ್ನೊಂದುವರೆ ಹಾಗೆ ರೀಚ್ ಆದ್ ಆಗ ಹೋಗಿದ್ದೆ.
ಹ್ಮ್ ಹ್ಮ್
ನಮ್ಮ ಕುಟುಂಬ ಜೊತೆ ಹೋದಾಗ ಆರು ಗಂಟೆಗೆ ಗೆ ಎಲ್ಲ ಅಲ್ಲಿದ್ವಿ.
ಹೌದೇ? ಹ್ಮ್ ನಿಮ್ಮ ಗೆಳತಿಯರ ಜೊತೆ ಹೋದಾಗ್ ಗ ನೀವು ಯಾವುದ್ರಲ್ಲಿ ಯಾವ ವಾಹನದಲ್ಲಿ ಹೋಗಿದ್ದೀರಿ?
ಚಿಕ್ಕಬಳ್ಳಾಪುರಕ್ಕೆ ಹೋಗಿ
ಅಲ್ಲ ಅಲ್ಲ ಅಲ್ಲ ಅದೆ ಕ ಯಾಕ್ ಕಂದ್ರೆ ನಾಲ್ಕು ಚಕ್ರದ ವಾಹನವೇ ಬಸ್ಸೇ?
ಹಾ ಬಸ್ಸಲ್ಲಿ ಕೇಸ ಹ ಕರಾರಸಾನಿ ಬಸ್ಸಲ್ಲಿ.
ಹೌದೇ?
ಆ ಕೆಂಪು ಬಸ್ಸು.
ಕೆಂಪು ಬಸ್ಸೇ?
ಹೌದು. ಕೆಂಪು ಬಸ್ಸಲ್ಲಿ ಹೋಗಿ ಅಲ್ ಒಂದು ಸರ್ಕ ಕಲ್ ಸಿಗುತ್ತದೆ.
ಹ್ಮ್
ಆ ಅಲ್ಲಿಂದ ಮತ್ತೆ ನಾವು ಆಟೋದಲ್ಲಿ ಹೋಗಿದ್ವಿ.
ಆಟೋನಲ್ಲಿ ಹೋಗಿದ್ ತ್ತರಿಯೇ ಹ್ಮ್. ಮತ್ತೆ ಅಲ್ಲಿಂದ
ಅಲ್ಲಿಂದ ಆಟೋಗೆ ಹೋಗಿ
ಹ್ಮ್
ಅಲ್ಲಿಂದ ಮತ್ತೆ ವಾಪಸ್ ಬರ್ಬೇಕಾದ್ರೇನು ಆಟೋದಲ್ಲೇ ಬಂದ್ವಿ.
ಹ್ಮ್
ಹ್ಮ್ ಮನೆಗೆ ನಾನು ಆ ಆ ಸಮಯದಲ್ಲಿ ನಮ್ಮ ಅಮ್ಮನಿಗೆ ಹೇಳೇ ಇರಲಿಲ್ಲ.
ಹಾಗೆ ಮನೆಯಲ್ಲಿ ವಿಷಯ ತಿಳಿಸದೆೇ ಹೋಗಿದ್ದರೆ
ಆ ನಾನು ಅಂದರೆ ಅದು ಸಡನ್ ಅದು ಹಾಗೆ
ಹ್ಮ್
ನಾ ಹೋಗಿದ್ದು.
ಹ್ಮ್ ನೀವು ಏ ನೆ ಹೇಳುತ್ತಿದ್ದೀರಿ ಎಂದು ನಿಮಗೂ ತಿಳಿದಿದೆಯಲ್ಲವೇ.
ಹ ಹಾ ಹಾ ನಾನು ಚಿಕ್ಕಬಳ್ಳಾಪುರ್ ನಾನು ಚಿಕ್ಕಬಳ್ಳಾಪುರ ಕ್ಕೆ ಹೋಗಿ ಅಲ್ಲಿಗೋಗಿ ಹು ಚಿಕ್ಕಬಳ್ಳಾಪುರ ಚಿಕ್ಕ್ಬಳ್ಳಾಪುರಗ ಹೋಗಿ ಅಲ್ಲೊಗಿ ಮತ್ತ್ ತ್ತೆ ಆಮೇಲೆ ನಮ್ಮಮ್ಮಂಗೆ ಕಾಲ್ ಮಾಡಿದ್ದೆ. ಯಾಕಂದ್ರೆ ಮೊದಲೇ ಮೊದನೇ ಕರೆ ಮಾಡಿ ಹೇಳಿದ್ ದರೆ ನಮ್ ಮೊದಲೆ ಕರೆ ಮಾಡಿ ಹೇಳಿದರೆ ನಮ್ಮಮ್ಮ ಕಳ್ಸಲ್ಲ.
ಹೌದೇ?
ಜಾನೆ ಬೇರೆ ಆಗಿತ್ತು.
ಹ್ಮ್
ಆ ಅದಕ್ಕೆ ಸ್ವಲ್ಪ ತಡವಾಗಿ ಕರೆಯನ್ನು ಮಾಡಿದಿ. ಆಮೇಲೆ ತಿಳಿಸಿದೆ.
ನೀವಾದರೂ ಅಲ್ಲಿ ಹೋದ ಮೇಲೆ ತಿಳಿಸಿದ್ದೀರಿ. ನಾನಾದರೆ ಒಮ್ಮೊಮ್ಮೆ ನಮ್ಮ ಮನೆಯಲ್ಲಿ ವಿಷಯವನ್ನು ತಿಳಿಸುವುದೇ ಇಲ್ಲ.
ನಾನು ಒಂದೊಂದು ಸ್ಥಳಕ್ಕೆ ಹೋದರೆ ತಿಳಿಸುವುದಿಲ್ಲ, ಯಾಕಂದರೆ ಅವರು ಮತ್ತೆ ಬೇಡ ಅನ್ನುತ್ತಾರೆ ಅದಕ್ಕೆ. ಕೆ ಆದರೆ ಇಲ್ಲ ಸ್ವಲ್ ಪ್ಪಾ ಅಮ್ಮನಿಗೆ ಹೇಳಿದರೆ ಒಪ್ಕೊಳ್ಳುತ್ತಾರೆ. ನಾನು ಈಗ ಮ ಮನೆಗೆೊದ್ರೆ ಅವಾಗ ನನ್ನ ಆ ದೂರವಾಣಿಯಲ್ಲಿ
ಚಹಾ. ಚಿತ್ರಗಳನ್ನು ನೋಡುತ್ತಾರೆ ಛಾಯಾಗ್ರಹಗಳನ್ನು.
ಗ್ರಹವನ್ನು ತೋರಿಸಿದಾಗ ಖುಷಿ ಪಟ್ಟರು ಅವರುನು.
ಹೌದೇ. ಹ್ಮ್.
ನಮ್ಮಮ್ಮ ಅಂದ್ರೆ ನಾವು ನಮ್ಮ ಕುಟುಂಬದವರೆಲ್ಲಾ.
ಹ್ಮ್.
ಸಾಕಲೇಶಪುರಕ್ಕೆ ಹೋಗಿದ್ರಿ.
ಹ್ಮ್.
ಹಾ ಅಲ್ಲಿ ಹೋಗಿ ಬಂದ ಮೇಲೆ ಅಷ್ಟೇ.
ಹ್ಮ್.
ಬೇರೆ ಕಡೆ ಹೋಗೋಣ ಅಂತ. ಅಂತ ಹೇಳುತ್ತಿದ್ದರು.
ಹ್ಮ್.
ನಮ್ಮ ಅಮ್ಮನಿಗೂ ಇಷ್ಟಾನ ಬಿರೆ ಕಡೆ ಹೋಗೋಕೆ.
ಹೌದೇ. ನನಗೂ ಆಸೆ ಉಂಟು ನಮ್ಮ ಅಮ್ಮನನ್ನು ನಮ್ಮ ಒಂದು ಕುಟುಂಬವನ್ನು ಹಾಗೆ ನಿಮ್ಮ ತಲೆ ನಿಮ್ಮ ಒಂದು ಕುಟುಂಬ ಹೇಗೆ ಈಗ ಎಲ್ಲ ಹೋಗುತ್ತೀರಿ ಪ್ರವಾಸಕ್ಕೆ.
ಹ ಆ ಸಮಯ ಬಿಡು ಮಾಡ್ಕೊಂಡು. ಹೋಗಿ ಬನ್ನಿ.
ಹ್ಮ್.
ಹ್ಮ್. ನಾವು ಮೊದಲ ಬಾರಿಗೆ ಹೋಗಿದ್ದು. ಆ ಸಮಯದಲ್ಲಿ ಹೌದು. ಅಂದ್ರೆ. ನಾವು ನಮ್ಮ. ನಮ್ಮ ವಯಸ್ಸಿನವರು ಹೋಗಿ ಬಂದಿದ್ದು. ನಂದಿ ಬೆಟ್ಟಕ್ಕೆ. ಒಂದೇ ಸ್ಥಳಕ್ಕೆ ಹೋಗಿದ್ದು.
ಹ್ಮ್.
ಕೈವಾರಕ್ಕೆ ನಾವು ಹೋಗೋಣ ಅಂದುಕೊಂಡ್ವಿ ಆದ್ರೆ. ಸಮಯ ಆಗ. ಎಲ್ಲಾರಿಗೂ.
ಒಂದಲ್ಲಿಲ್ಲವೇ ಹ್ಮ್.
ಆಗಿಲ್ಲ. ಅದಕ್ಕೋಸ್ಕ ತರ ಅದು ಹಾಗೇ ಉಳಿದುಕೊಂಡು ಬಿಟ್ಟತ್ತು.
ಹೋಗಿ ಬನ್ನಿ ಯಾವಾಗಾದ್ರೂ ಸಮಯ ಮಾಡಿಕೊಂಡು.
ಹಾ ಎಲ್ಲಾರು ಕೆಲಸಕ್ಕೆ ಹೋಗುತ್ತಿದ್ದಾರಲ್ಲ. ಎಲ್ಲರಿಗೂ ರಜೆ. ದಿನಗಳಲ್ಲಿ ನೋಡಿಕೊಂಡು ಹೋಗಬೇಕು.
ಹಾ ಹೌದು ಹೌದು.
ಸಮಯ ನೋಡಿಕೊಂಡು.
ಹ್ಮ್.
ಹ ಅದಕ್ಕಾಗಿ ಹಾಗೆ ಇದ್ದೀವಿ. ಹ.
ಮತ್ತೆ ಏನು ಸಮಾಚಾರ.
ಮತ್ತ ಮತ್ತೆ ಮತ್ತೊಂದು ಕರೆಯಲ್ಲಿ ಸಿಗೋಣ.
ಹೌದೇ ಸರಿಯಾಗಿದ್ದರೆ. ಧನ್ಯವಾದಗಳು ನಮಸ್ಕಾರ.